ಹ ಊಟ ಆಯ್ತಾ
ಮಂಜು ನಿಮ್ದ್ ಆಯ್ತಾ
ಹ್ಮ್ ಆಯ್ತು ಆಯ್ತು ಏನ್ ಮಾಡಿದ್ದೆ
ಹ್ಮ್ ಅದ ಅನ್ನ ಸಾರು ಪಲ್ಲೆ ಹ್ಮ್ ಹ್ಮ್. ಅದಕ್ಕ ಹ. ಹೌದಾ ಹ್ಮ ಹ.
ಊಟ ಮಾಡಿದ್ವಿ.
ಹೌದು.
ಹ್ಮ್ ಮತ್ತೆ ಇವಾಗ ಮತ್ತೆ ಮಾಡೋದೇಏನ್ ಸಾರ್ ಅಂತೇಳಿ ಟೊಮಟೆ ಪಲ್ಯ ಮಾಡ್ಬಿಟ್ಟೆ ಹ ಹೆಂಗ್ ಮಾಡ್ತ ಹೇಳ ನೀನ್ ಟಮಟೆ ಪಲ್ಯನ
ಟೊಮೊಟೊ ಪಲ್ಯನಾ ಹ್ಮ್ ಇದು ಎಣ್ಣೆ ಹಾಕ್ಬಿಡ್ ಹ್ಮ್ ಅದೇ ಎಣ್ಣೆ ಹಾಕ್ ಬಿಡ್ತೀನಿ ಅದಕ್ಕ ಸಾಸಿವೆ ಜೀರಿಗೆ ಏನ್ ಹಾಕಲ್ಲ ಹ ಎಣ್ಣೆ ಹಾಕಿದ್ ಕೂಡ್ಲೆೇ ಇದು ಹಾಕ್ ನಾನ್ ಹಾಕಲ್ಲ ಅದೇಏನ್ ಆ ಹಾಕಲ್ಲ ಆತರ ಮಾಡ್ತೀನಿ ನಾನು ಹ್ಮ್ ಈರುಳ್ಳಿ ಗುಡ ಹಾಕಲ್ಲ ಈರುಳ್ಳಿ ಗುಡ ಹಾಕಲ್ಲ
ಹ ಹೌದು
ಹ್ಮ್ ಹ್ಮ್ ಎ ಎಣ್ಣೆ ಆ ಎಣ್ಣ ಎಣ್ಣೆ ಹಾಕಿದ್ಮೇಲೆ ಕರ್ಬೇವು ಹಾಕಿ ಬಿಡ್ತೀನಿ ಕರ್ಬೇವ ಹಾಕಿ ಟೊಮೊಟೋ ಹಾ ಕಟ್ ಮಾಡಿರ್ತೀವಲ್ಲ ಅದ್ರಲ್ಲಿ ಹಾಕಕ್ಬಿಡ್ತೀನಿ ನಾನು ಎಣ್ಣೆ ಅಲ್ಲೇ ಹ್ಮ್ ಹಾಕಿಬಟ್ಟ ಸ್ವಲ್ಪ ನೀರ್ ಬಿಟ್ಕೊಂತತೆ ಸ್ವಲ್ಪ ಉಪ್ಪ ಹಾಕೋದು ಉಪ್ಪು ಅರಸಣ ಹಾಕೋದು ಹ್ಮ ಹ್ಮ್ ಉಪ್ಪು ಅರಸಣ ಹಾಕದು ಸ್ವಲ್ಪ ನೀರ್ ಬಿಟ್ಕಂತತ್ತಲ್ಲ ಹ ಅವಾಗ ಸ್ವಲ್ಪ ಅಲ್ಲಾ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತನಿ ಸ್ವಲ್ಪ ಹಾಕದು ಹ್ಮ್ ಒಂದ್ ಅರ್ಧ ಸ್ಪೂನ್ ಹ್ಮ್ ಸ್ವಲ್ಪ ಅರ್ಧ ಸ್ಪೂನ್ ಯಾವ್ದ ಸ್ವಲ್ಪ ಕಮ್ಮಿ ಆದ್ರೂ ಹಾಕೋಬಹುದು ಹ್ಮ್ ಹಾಕೋ ಹ್ಮ ಚೆನ್ನಾಗ ಬೇಶ್ ಫ್ರೈ ಮಾಡ್ಕೊಬೇಕ್ ಅದು ಬೇಶ್ ಎಲ್ಲಾ ಎಣ್ಣೆ ತೇಲವರ್ಗು ಸ್ವಲ್ಪ ಟಮಾಟೋದ ಪಲ್ಯ ಹ್ಮ್ ಅವಾಗ ಸ್ವಲ್ಪ ಎಣೆ ತೇಲತ್ತ ಅಂದ ಸ್ವಲ್ಪ ಖಾರ ಹಾಕೋಣದ್ ಮತ್ತೆ ಹ್ಮ್ ಖಾರ ಪುಡಿ ಹಾಕ ಹದ ಅಷ್ಟೇ ಇನ್ನೇಏನಿಲ್ಲ ಬೇಶ್ ಚೆನ್ನಾಗಿ ಎಣ್ಣೈತಿ ಎಲ್ಲ ಹೊರಗೋಗ ಅದೇ ಸ್ವಲ್ಪ ಅಲ್ಲ ಇಳ್ಸ್ಬೇಕಲ್ಲ ಸ್ವಲ್ಪ ಎಣ್ಣೆ ತೇಲಿ ಇರ್ತತಲ್ಲ ಅವಾಗ ಹ ಅವಾಗ ಖಾರ ಪೂಡ ಹಾಕ್ತೀನಿ ಹ್ಮ ಖಾರ ಪುಡಾಕೆ ಬೇಶ್ ಚೆನ್ನಾಗ ಕುದ್ಬೇಕದನ್ನ ಕುದಿಸಿ ಎಲ್ಲ ಮೆತ್ತಗಾಗಿ ಇರ್ತತಿತ್ ನೋಡ್ರಿ ಟಮೊಟೆ ಎಲ್ಲ ಮೆತ್ತಗಾಗಿ ಎಣ್ಣೆ ಸ್ವಲ್ಪ ಎಣ್ಣೆ ಬಿಟ್ಕತತ್ ಮತ್ತೆ ಹಾ ಅವಾಗ ಕೊತ್ತಂಬ್ರ ಸೊಪ್ಪ ಹಾಕಿ ಇಳ್ಸಬಿಡದು ಹ್ಮ್ ಅಷ್ಟೇ ಹ್ಮ ಆ ತರದ್ದು ಅನ್ನಕ್ಕಬಟ್ಟ ಹಓ ಇರ್ತತಿ ಚೆನ್ನಾಗಿರ್ತತಿ ಹಂಗ ಮಾಡಿದ್ರೆ ಚೆನ್ನಾಗಿರ್ತತಿ ಹ ನಾವು ಸ್ವಲ್ಪ ಟ ಪಲಾವ್ಗೆ ಮಾಡ್ಬೇಕಂದ್ರ ಮಸಾಲ ಹಾಕಿ ಮಾಡ್ತೀನಿ ಅದು ಎಗ್ಗು ಹಾಕಿ ಹ್ಮ್ ಎದ್ದು ಹ ಪಲಾವ್ಗ್ ಅಂದ್ರೆ ಇದೆ. ಟೊಮೊಟೊ ಎಣ್ಣೆ ಹಾಕೋದು ಸಾಸಿವೆ ಜೀರಿಗೆ ಹಾಕೋದು. ಹ್ಮ್ ಆಮೇಲೆ ಈರುಳ್ಳ ಹಾಕದು. ಈರುಳ್ಳಿ ಹ್ಮ್ ಹ್ಮ್ ಈರುಳ್ಳಿ ಹಾಕಿ ಕರ್ಬೇವ ಹಾಕೋದು ಬೇಸ್ ಸ್ವಲ್ಪ ಕೆಂಪುಗೂ ಸ್ವಲ್ಪ ಕೆಂಬಣ್ಣ ಬರೋ ತಕನ ಈರುಳ್ಳಿ ಹುರ್ಕಣದು ಹ್ಮ್ ಉರ್ಕೊಂಡು ಅಲ್ಲಾ ಬಳ್ಳಿಲಿ ಪೇಸ್ಟ್ ಹಾಕೋದು ಹ್ಮ್ ಹ ಹಾಕೆ ಚೆನ್ನಾಗ್ ಫ್ರೈ ಮಾಡಿದ್ಮೇಲೆ ಹ ಇದು ಇದ ಇರ ತ್ತಲ್ಲ ಕೊಬ್ಬರಿ ಹ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಸೊ ಹ ಚಕ್ಕೆ ಲವ ಲವಂಗ ಎಲ್ಲ ಎಲ್ಲ ಮಿ ಮಿಕ್ಸಿಗೆ ಹಾಕಕೊಂಡು ಅದನ್ನ ಕೂಡ ಸ್ವಲ್ಪ ಮಸಾಲೆ ಹಾಕೋದು ಒಂದ್ ಎರಡು ಸ್ಪೂನ್ ಹಾಕದಾಗಷ್ಟೆ ಜಾಸ್ತಿ ಬೇಡ ಹ್ಮ್ ಅದು ಅದು ಬೇಸ್ ಚೆನ್ನಾಗ ಹ ಈರುಳ್ಳಿ ಹಾಕಿದ್ಮೇಲೆ. ಕೊಬ್ಬರಿ ಅಲ್ಲ ಈ ಮಸಾಲ. ಮಸಾಲ ಹಾಕಿದ್ಮೇಲೆ ಸ್ವಲ್ಪ. ಫ್ರೈ ಆದ್ಮೇಲೆ ಟಮೊಟ ಹಾಕ್ಬಿಡೋದು ಹ್ಮ್ ಟಮೋಟ ಟಮೋಟ ಹಾಕಿ ಮೇಲೆ ಒಂದ್ ಅರ್ಧ ಮೆತ್ತಗ ಆಗ್ಬೇಕ ಅದು ಹ್ಮ್. ಅರ್ಧ ಮೆತ್ತಗ ಹ್ಮ್ ಟಮಟ. ಅರ್ಧ ಮೆತ್ತಗಾದ್ಮೇಲೆ ಇದು ಖಾರ ಉಪ್ಪು ಹಾಕಾದ ಮೆತ್ ದರ್ಶನ ಖಾರ ಉಪ್ಪು ಅ ದು ಬೇಷ ಕುದಿಸಬೇಕ್ ಎಣ್ಣೆಗೆ ಕುದಿಸಬೇಕ್ ಬೇಸ್. ಸ್ವಲ್ಪ ಎಣ್ಣೆ ಹಾಕಿದ್ರು ಬೇಶ್ ಚೆನ್ನಾಗ ಆಗ್ತದೆ ನೀರ್ ಇವಾಗಲ್ಲ ಆಕ್ ದ ಆಮೇಲೆ ಹಾಕ್ಬೇಕು ಹ್ಮ್ ಅದು ಬೇಶು ಉ ಚೆನ್ನ ಚೆನ್ನಾಗಿ ಫ್ರೈ ಆದ್ಮೇಲೆ ಅವಾಗ ನೀರ್ ಹಾಕದು ಹ್ಮ. ನೀರ್ ಹಾಕಿ ಇವು ಎಗ್ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲಾ. ಹ್ಮ್ ಅದು ಚಾಕುಯಿಂದ ಸ್ವಲ್ಪ ಹಿಂಗ ಕಟ್ ಮಾಡ್ಬೇಕು. ಕೊಗ ಎದಕಾದ್ರೂ ಉಪ್ಪು ಮಸಾಲೆ ಎಲ್ಲಾ ಹೋಗ್ತಾವ ಹ್ಮ್. ಮಸಾಲೆ ಹಾ ಎಳ್ಕೊಂತತ್ತಲ್ಲ. ಹಾಕದು ಹ ಅ ಬೆ ನೀರ್ ಹಾಕಿದ್ಮೇಲೆ ಬೇಸ್ ಕುದ್ಮೇಲೆ ಎಗ್ ಹಾಕದು ಎಗ್ ಹಾಕಿ. ಕುದಿಸ್ಬೇಕು ಆ ಕುದಿಸಿದ್ಮೇಲೆ ಇನ್ನ ಇನ್ನೊಂದು ಐದ್ ನಿಮಿಷಕ್ಕೆ ಎಳಸ್ತೀವ ಅಮ್ಮಂಗ ಚಿಕನ್ ಮಸಾಲ ಹಾಕ್ತೀನಿ ನಾನು ಹ್ಮ್. ಮಸಾಲೆ ಅಂಗಡಿಯಲ್ಲಿ ಸಿಕ್ತತಲ್ಲ ಹಾ. ಹಾ ಸಿಗ್ತತ ಹ್ಮ ಅದನ್ನ ಹಾಕ್ತೇನಿ ನಾನು. ಹ್ಮ್ ಅದನ್ನ ಅದನ ಆಕಿ ಒಂದ್ ಸ್ವಲ್ಪ ಕುದಿಸಿ ಒಂದ್ ನಿಮಿಷ ಕುದಿಸಿ ಆ ಬಂದ್ ಮಾಡ್ಬಿಡ್ತೀನಿ. ಹ್ಮ್ ಅಷ್ಟೇ ಅದು ಪಲಾವ್ ಹು ಪಲಾವ್ಗೆ ರಾಗಿ ಮುದ್ದ್ ತಗೆ ಕೂಡ ಚೆನ್ನಾಗಿರ್ತತಿ ಅದು ಆ ತರ ಮಾಡಿದ್ರೆ. ಹ್ಮ ಹ್ಮ ಹ್ಮ್ ಮುದ್ದೆಗೆ ಕೂಡ ಚೆನ್ನಾಗಿರ್ತತೆ ಹ್ಮ್.
ಹ್ಮ್ ಸರಿ ಪಲಾವ್ಗೆ ಅಂದ್ರೆ ಏನ್ ತರಕಾರಿ ಏನು ಹಾಕೋದಿಲ್ಲ ಖಾಲಿ ಬೇರೆ ಪಲಾವ್.
ಹ್ಮ ಹಾಕೊಂಡ್ರೆ ಹಾಕೋಬೋದು ಯದಕಂದ್ರ ನಾವೇನು ಚಿಕನ್ ಮಟನ್ ಎನ್ ತಿನ್ನಲ್ಲ. ಲ್ಲ ಎಗ್ಗೆ ಅಲ್ಲ ಹ ಅದಕ್ಕಾ ಹುಂ ಹು. ನಡ ಅಂದ್ರ ಲೈಟ್ ಆಗ ಹಾಕೋಬೋಕ್ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಲೈಟ್ ಆಗ ಹಾಕೊಂಡ್ರೆ. ಚೆನ್ನಾಗಿರ್ತತೆ ಹ್ಮ.
ತರ್ಕಾರಿ ಇಲ್ಲಾಂದ್ರೆ ಇದೇ ಎಣ್ಣೆ ಹಾಕಿ ಚಕ್ಕೆ ಲವಂಗ ಹಾಕಿ.
ಹ್ಮ್ ಚಕ್ಕೆ ಹು ಮಿಕ್ಸಿಗೆ್ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರ್ತತೆ ಹ.
ಟಮಾಟೆ ಆಕ್ತಿಯ ಪಲಾವ್ ಗೆ.
ಹ ಒಂದೊಂದ್ ಸತಿ ಟಮೊಟೊ ಹಕ್ತಿನಿ ಒಂದೊಂದ್ ಸತಿ ಜೀರಾ ರೈಸ್ ತರ ಮಾಡಿದ್ರ ಅದಕ್ ಟಮೊಟೊ ಹಾಕಲ್ಲ. ಹ ಹ್ಮ್ ಹ್ಮ ಇದು ಯಾವಾಗಾದ್ರೂ ಅಂ ಸ್ವಲ್ಪ ಚೇಂಜ್ ಬೇಕಂದಾಗ ಟೊಮೊಟೊ ಹಾಕ್ತೀನಿ ಹ್ಞ. ಟಮೋಟಾ, ಈರುಳ್ಳಿ. .. ಮೆಷಿನ್, ಹಾ, ಹ, ಈರುಳ್ಳಿ, ಅಸಿ, ಮೆಣಸಿನಕಾಯಿ, ಅದಕ್ಕ ಅಷ್ಟೆ. .. ಹ್ಮ್ಮ್. .. ಅದಕ್ಕೆ ಇಲ್ಲ ಮಿಕ್ಸಿಗೆ ಇಲ್ಲ ಕಟ್ ಮಾಡೇ ಹಾಕದು. ಹ್ಮ್ ಅದ ಹಾ ಹ ಮಿಕ್ಸಿಗ್ ಲ್ಲ ಮಿಕ್ಸಿಗೆ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಆಗ್ಬಿಬಡ್ತತೆ ಅದು ರೈಸ್.
ಹೌದೌದು ಮತ್ತೆ ಇದು ಬೆಳ್ಳೊಳ್ಳಿ ಎಲ್ಲ ಕೊತಂಬ್ರಿ ಅದನ್ ಮಿಕ್ಸಿಗೆ ಹಾಕದ ಚಕ್ ಕೆಲ್ಲವಂಗ ಒನ್ನೊಂದೆ.
ಅದು ಜೀರಾ ರೈಸಿಗೆ ಬಳ್ಳುಳ್ಳಿ ಅದೆಲ್ಲ ಏನ್ ಹಾಕಲ್ಲ ಅಲ್ಲ ಬೆಳ್ಳಳ್ಳಿ ಪೇಸ್ಟ್ ಏನ್ ಹಾಕಲ್ಲ ಅದಕ್ಕ ಜೀರಾ ರೈಸಿಗೆ ತುಪ್ಪ ಜಾಸ್ತ್ ಬೇಕು ಜೀರ್ರಿಗೆ ಜಾಸ್ತಿ ಬೇಕು ಅದಕ್ಕ. ಎಣ್ಣೆ ಎಣ್ಣೆ ಅರ್ಧ ಇದ್ರೆ ತುಪ್ಪ ಅರ್ಧ ಬೇಕು ಅದಕ್ಕ. ಹ್ಮ, ಹ್ಮ್, ಫಸ್ಟು! ಎಣ್ಣೆ ಹಾಕಳದು, ಯ. .. ನೆನೆಸ್ಬಿಡ್ತೀವಾ! ಎಣ್ಣೆ, ಹಾಕೊಂಡು! ಬೆಹಸು, ಒಂದು. .. ಜೀರಿಗೆ, ಹಾಕೋದು, ಒಂದೆರಡು, ಸ್ಪೂನು ಜೀರಿಗೆ, ಹಾಕ್ಬಿಡೋದು. .. ಜೀರಿಗೆ, ಹಾಕಿ, ಅದಕ್ಕೆ, ಚೆಕ್ಕೆ, ಲವಂಗ. .. ಏಲಕ್ಕಿ, ಮತ್ತೆ, ಅದಕ್ಕೆ, ಸ್ಟಾರ್ ಹೂವ. .. ಹ್ಮ್, ಪಲಾವ್, ಪಲಾವ್, ಎಲೆ ಎಲ್ಲಾ ಹಾಕದೇ ಅದುಕ್ಕ. .. ಹು ಎಲ್ಲ, ಹಾಕಿದ್ಮೇಲೆ! ಸ್ವಲ್ಪ, ಕೆಂಪು, ಆತತಿ .. ಮಿಕ್ಸಿನ್ಗುಗೆ, ಅಕೋಧ್. .. ಅಸಿ, ಮೆಣಸಿನಕಾಯಿ, ಮೆಷಿನ್ ಕಾಯಿ ಕೊತ್ತಂಬ್ರ, ಅಸಿ, ಮೆಷಿನ್ ಕಾಯಿ ಕೆಂಪ ಆದ್ಮೇಲೆ ಕೊತ್ತಂಬ್ರ. . ಸೊಪ್ಪಾಕದು, ಅದಕ್ಕ. .. ಕೊತ್ತಂಬ್ರೆ, ಸೋಪು, ಹಾಕಿದ್ಮೇಲೆ! ಸ್ವಲ್ಪ ಫ್ರೈ ಮಾಡೋದು, ಆ, ಮತ್. .. ಮತ್ತ, ಅವಾಗ, ತುಪ್ಪ ಮೊದ್ಲು! ಹಾಕಿದ್ರೆ ಅದು ಕಾಟ್, ಬಂದ್ಬಿಡ್ತತೆ. .. ಕೆಂಪಾಯಿ, ಬರುತ್ತೆ, ಅದಕ್ಕ ಅವಾಗ, ತು ತುಪ್ಪ ಮತ್ತೆ. .. ಅರ್ಧ, ಎಣ್ಣೆ ಹಾಕಿರ್ತ, ಅರ್ಧ ತುಪ್ಪ ಹಾಕೋದು. .. ಅವಾಗ, ತುಪ್ಪ ಹಾಕೋಬೇಕು! ಹ್ಮ್ ತುಪ್ಪ ಹಾಕಿ ನ, ನೀ. .. ಇದು, ಅಕೋಧು, ಹಾಕಿ ಆಕಾದು. .. ಅಷ್ಟೇ, ಅದು, ಹ್ಮ ಇಲ್ಲ ಏನ್. .. ತರಕಾರಿ, ಇಲ್ಲ ಅದು ಜೀರಾ ರೈಸ್! ಅಂದ್ರೆ ಅಷ್ಟೇ, ಹ, ಈರುಳ್ಳಿ, ಅಷ್ಟೇ. .. ಮತ್ತೆ, ಇವು ಸ್ವಲ್ಪ ಮಸಾಲೆ, ಐಟಮ್ಗಳು ಜಾಸ್ತಿ ಹಾಕ್ಬೋಕ್ ಎಣ್ಣಾಕ? .. ಹೂ, ಹಾ ಹ್ಮ, ಹ ಹಂಗೆ ಹಂಗೀಕಿಬಿಡುಬೇಕು. ಹ ಅವು, ಸ್ವಲ್ಪ ಜಾಸ್ತಿ. .. ಬಿದ್ರೆ, ಟೇಸ್ಟ್ ಚೆನ್ನಾಗಿ ಇರ್ತತೆ, ಜೀರಿಗೆ ಎರಡು ಸ್ಪೂನ್, ಜೀರ್ರಿಗೆ ಬೇಸ್, ತುಂಬಾ ಹಾಕ್ಬೇಕಕ್ ನೋಡು. .. ಅದುಕ್ಕೆ, ಹ, ಹಂಗಾದ್ರೆ! ಚೆನ್ನಾಗಿರ್ತತೆ, ಅದು, ಹ್ಮ್. .. ಅದೇ, ಅದಕ್ ಟೇಸ್ಟ್ ಎಲ್ಲ ಬರ. .. ಹ್ಮ, ಅದು, ಟೇಸ್ಟ್ ಬರೋದು, ತುಪ್ಪಾನೂ ಜೀರಿಗೆನೋ, ಮಸಾಲೆಗಳು, ಹ್ಮ್. ..
ಹಾ ಮಾಸ, ಅದ್ರಿಂದ ನಮ್ಮ್ ಹುಡುಗರು ಮಸಾಲೆಗಳು, ಹಾಕ್ತನಲ್ಲ. ... ಅದನ್ನ, ಮಾತ್ರ ಹಿಂಗ, ಕಲ್ಸ್ಕೊಂಡ್ ತಿನ್ಬೇಕಾದ್ರ, ಅದು ಬಾಯಿಗೆ, ಬಂದ್ರೆ ಬಾ ಅವ ದುಂಡ್ ದುಂಡ್ಕ. .. ಅಷ್ಟು, ಸಿಟ್ಟು, ಸಿಟ್ಟು ಮಾಡ್ಬಿಡ್ತಾವ! ಹಾಕ್ಬೇಡ ಅಂದ್ರ, ಹಾಕ್ಬೇಡ ಅಂತವ. ..
ನೋಡು, ನಾವೇ ತಟ್ಟೆ ಪ್ಲೇಟಲ್ಲಿಂದ. ತೆಗ್ದು ಕೊಟ್ಬಿಡ್ಬಕ್, ಇನ್ನು ಅವಗ. ..
ತೆಗೆದು ಕೊಡಬೇಕು, ಸಣ್ಣ ಸಣ್ಣ ಮೆಣಸು ಗಿಣಸು ಅಂತ. ..
ಇಲ್ಲ, ಮೆಣಸು, ಹಾಕಲ್ಲ! ಮೆಣಸು ಹಾಕಲ್ಲ ನಾನು, ಮೆಣಸು. .. ಇಲ್ಲ ಮೆಣಸು ಹಾಕಲ್ಲ. ಹ್ಮ್ ಮೆಣಸು, ಹಾಕೋದು ನಾನು, ಹ್ಮ್ಮ್. .. ಚೆಕ್ಕೆ, ಲವಂಗ ಏಲಕ್ಕಿ. .. ಅದು, ಸ್ಟಾರ್ ಹೂವ, ಹ, ಇದು. .. ಬಿರಿಯಾನಿ, ಎಲೆ, ಎಲೆ ಬರ್ತತೂ. ... ತಾಳ, ಹ್ಮ್, ಹ್ಮ, ಅದು. ..
ಏನೋ ಒಂದು ಇರ್ತೈತಲ್ಲ ಶಶಿ, ಅದ ಪೇಪರ್ ಇದ್ದಂಗೆ, ಇರ್ತತಲ್ಲಾ ಕರ್. .. ಎಲ್ಲಾ, ಬೆಳಗ್ಗೆ, ಪೇಪರ್ ಇದ್ದಂಗೆ ಇರು. ..
ಓ, ಅದು ಇದು ಕಲ್ಲು, ಹೂ, ಅಂತಾರ, ಹ್ಮ್. ..
ಕಲ್ಲು
ಕಲ್ಲು ಅದು ಬಿರಿಯಾನಿಗ ಹಾಕ್ ಹ ಇಲ್ಲ ಅದಲ್ಲ ಅದು ಬಿರಿಯಾನಿಗ ಹಾಕದು ಅದು
ಹದೇನ್ ಇದಕ್ಕೆನ್ಕಂಗಿಲ್ಲ ಅದ ಸ್ಟಾರ್ ಹೂವ, ಅಂದ್ರೆ ಅದನ್ನೇಏನು ಮರಾಠಿ, ಮೊಗ್ಗು, ಅಂತಾರಲ್ಲ ಅದನ್ನ. ..
ಸ್ಟಾರು ಸ್ಟಾರ್ ಇರ್ತಕ್ಕ ನೋಡೋದು. .. ಹ್ಮ್, ಹ್ಮ್, ಹ್ಮ್, ಅದು, ಹ್ಮ್. ... ಹು, ಅದು, ಹ್ಮ. .. ಹಂಗಾಗಿ ಅದು ಆತರ ಬೇರೆ ಮಾಡ್ತೀವಿ. .. ಹ, ಇನ್ನೊಂದು, ತರ, ಬಿಸಿ. .. ಸಿಗಾ, ಹಸಿಮೆಣಸಿನಕಾಯಿ, ಕೊತ್ತಂಬ್ರ ಸೊಪ್ಪು ಪುದೀನಾ, ಹಾ. .. ಸ್ವಲ್ಪ ಉಪ್ಪು ಹಾಕಿ, ಮಿಕ್ಸಿಗೆ, ಹಾಕಿ ಅದು ವೆಜಿಟೇಬಲ್, ಪಲಾವ್ ಅದೊಂದು, ತರ ಮಾಡ್ತೀವಿ! .. ಹಾ, ಅದಕ್ಕ ಇದು ಬೇಕು, ಆಲೂಗಡ್ಡೆ. .. ಕೂರ್ಮಾ ಇದ್ರೆ ಚೆನ್ನಾಗಿರ್ತೇತಿ ಅದಕ್ಕ ಹ್ಮ್ ಹ್ಮ
ಹೆಂಗೋ ಬಿಡಮ್ಮ ಯಾವಾಗನ ಟಿಫನ್ಗೆ ಏನ್ ಮಾಡೋದು ಏನಿಲ್ಲ ಅಂತ ಯೋಚನೆ ಮಾಡ್ಕೊಂಡು ಕುಂತರ್ತೀವ ಇಂದ ವೆರೈಟಿ ವೆರೈಟಿ ಒಂದ್ಸರಿ ಪಲಾವ್ ಮಾಡೋದು ಒಂದ್ಸರಿ ಜೀರಾ ರೈಸ್ ಮಾಡಿಡೋದು ಏನಂದ್ರೆ ಮೇನ್ ಕೋತಂಬರಿ ಬೇಕು ನೋಡ್ರಿ ಅಲ್ಲಾ ಕೋತುಂಬರಿ ಇರ್ಬೇಕು ಹ ಜೀರಾ ರೈಸಗೆ ಎಲ್ಲ ಕೊತ್ತುಂಬರಿ ಇದು ಹಾಕಂಗಿಲ್ಲಲ್ಲ
ಇಲ್ಲ ಇಲ್ಲ ಹಾಕಲ್ಲ ಹ್ಮ ಹ್ಮ ಕೊತ್ತಂಬ್ರೆ ಅಷ್ಟೆ ಏ ಇಲ್ಲ ಕೊತ್ತಂಬರಿ ಹಾಕ್ಬೇಕು ಇಲ್ಲ ಇಲ್ಲ ಕಟ್ ಮಾಡಾಕದೇ ಹ್ಮ್ ಕಟ್ ಮಾಡ ದೆ ಪುದನ ಏನಿಲ್ಲ ಹ್ಮ್ ಪುದ ಪುದಿನ ಏನಿಲ್ಲ ಈದು ಪಲಾವ್ ಅಷ್ಟೇ ಪುದೀನ ಪಲಾವ್ಗೆ ಬಿರಿಯಾನಿಗಷ್ಟೇ ಪುದೀನ ಹಾಕೋದು ಹ್ಮ್ ಹ್ಮ್ ಚೆನ್ನಾಗಿರ್ತತೆ ಅದು ಜೀರಾ ರೈಸಿಗೆ ಇದು ಪನ್ನೀರ್ ಕರಿ ಇಂತವು್ ಚೆನ್ನಾಗಿರ್ತಾವ ಹ್ಮ್
ಹ್ಮ್ ಸರಿ ಹೇಳಳ್ ಶಶಿ ಮಾಡ್ತೀನ್ ಮತ್ತೆ ಹ್ಮ್ ಹ್ಮ್
ಹ